ಎಲಗ
ಅಲೋ,
ಹೊಲ್ಲಗಂತ ಬಡ್ರಲ್ಲಿ ಸೌಂಡ್ ಮಲಗಿದನಾ
ರೂಮರೆ ಕುಂ
ಒಳ್ಳೆ ರೂಮ ಅ
ಹ್ಮ್,
ಉಜ್ಮುನ ಹೊತ್ತವ್ರಿಗೆ ಅವ ಹೊದ ಕಡ್ತೀರ ಮನ್ನಿ ನೀವು.
ಎಲ್ಲಿ ಕಟ್ಟಂದ ಜಾಸ್ತಿ ಸುಮ್ ಅವು-ಇವು ಇಡಕ್ ಬರ್ತಂತ ಸುಮ್ ಒಂದ್ ಸಣ್ಣ ರೂಮ್ ಕಟ್ಟ ಆಟೆ ಬರ್ತೇನ.
ಪಾಪ ನಿ ಉದ ಈಗಜಿ
ನಂಬುದ ವಜ್ಜಿಲರಿ ಮಾಲಕ್ ನಿಂಬದ್ ವಜ್ಜಿ.
ಹ ನೋಜಪ್ಪಾ ಎಏನರ
ಹಾ,
ಅಂದ ನಮ್ ಏಂಗ ವಿಲ್ಲ
ನಮ್ಮದ ಏನುಚರಪ್ಪ ನಮ್ಮದು ಬಿ ಏನ್ ದಿಕ್ಕಿಲ್ಲ ಹ್ಮ್
ಮುಂಜಿವಕ್ ಮಾಡಿದವಿ ಕ್ಲಾಸಿಗೆ ಆಯ್ತ್ ಮಳೆ ಅಂದ್ರ ಕೊಡಲ ಆಗದ ಮಳಿ
ಅಂತಾಪರಿ ಐತದ
ಹುಂ ಲೇಪಾ ಮುಂಜೆಲೇ ಆಯತದ ಮಳಿ ಬಿಡ ಇ ಬರ್ತ ಮರ್ತ ಬರ್ತಾ ಇದಿರ್ತಾ ಪೂರಾ ಕಂಟಿನ್ಯೂ ಆಗಿ ಬರೋದಿಲ್ಲ ನಿ
ನಂಬ್ಲಿ ಬರವಲ್ತ್ ನೋಡ
ನಾವ ಸಾಕು ಮಾಡಿಲ್ಲಿ ಮಳಿಪುರ
ಹ್ಮ
ಸುಮ್ ಹಂಗ ಒಣ ಗಾಳಿಬಡಿಯದೆ ಹೊಡಿಲತದ
ಹ್ಮ್
ಹ್ಮ್ ಒಂದೊಂದ್ ಕಡೆ ಆತ ಒಂದೊಂದ್ ಕಡೆ ಇಲ್ಲಿ ಈ ಕಡಾರರು ಬಂದ್ರು ಪಾಡ ಅದ ಒಂದಿನ ಬಂದ್ರ ಸಾಕಾ
ಹ್ಮ್
ಸ್ವಲ್ಪ ನೀರ್ ಹರಂಗ ಹ ಸ್ವಲ್ಪ ನೀರ್ ಹರ್ಯಂಗ ಬಂತದ್ರೆ ಆಯ್ತು ಹತ್ತು ಹದ್ನೈದು ದಿನ ತನ ಮತ್ ಮಾತಾಡಸಲ್ಲ್ ಅದಕ್ಕ ಹ್ಮ್ ಅ ಬರಲ್ಲ ನ ನೋಡಲ್ಲ ಯಾವ ಬುಜ್ಜಲಿ ಇವತ್ ಕ್ಲಾಸ್ ಇರಲ್ಲ ಅಂದ್ರ ಯಾವ ಕ್ಲಾಸಿಗೆ ಉಟು ಪರ್
ಅದ ಎಕ್ಸಾಮಂಪಲ್ ಇದೆ ಎನ್ ಸಿ ಸೆಮಸ್ರ್ ಬಾಕ್
ಹ್ಮ್
ಮೇಡಮ್ ಕೊಡಬೇಕ್ ಇವತ್ತ ಎನ್ ಓ ಸಿ ಅದು ಇವತ್ತು ಲಾಸ್ಟ್ ಕೊಡ್ರಿ ಮಧ್ಯಾಹ್ನ ಅಂತ ಹೇಳಾರ
ಹ್ಮ ಹಾ
ಫೀಸ್ ಕಟ್ಟೆ ಇಲ್ಲಾ ಇವ ಮಳ ಸಹಿನ್ ಏನು ಏನು ಗೊತ್ತಲ್. ಪೀಸಕಟ್ಲಿಲ್ಲ
ಕರ್ಟರಿ ಮಾಡೋಣ
ಇಲ್ಲೇ ಫೀಸ್ ಕಡ್ತನ ಮಾಡುವಂತ ನಾ ಕೊಟನ್ಸಬೇಕ ಸೈ ಇನ್ನು.
ಹ್ಮ್
ಅಕೌಂಟ ಎನ್ಸಿ ಸೈನ್ ಫೀಸ್ ಕಟ್ಟುತನ ಮಾಡೋಲ್ಲ ಅಂತಾ ನಾವು ನೋಡ್ಬೇಕು.
ಏನ್ಂತಾರೀ ಮನ್ಯಾ ಗ್
ಮನ್ಯಾಗ ಹೇಳಲ್ಲ ಅಂದ್ರ್ ಫೀಸ್ ಬಗ್ಗೆ. ಸುಮ್ನೆ ಮತ್ತ ಮನ್ಯಾಗ ಏನಂದ್ರು. ಆ ಹೋಗ್ಲಿ ಅವ್ರಗಳಂಗನ್ನ ಸ್ವಲ್ಪ ಮೊದ್ಲಿರುವ ಸಲ. ಪೀಸ್ ಕೇಳಾನ ಇ ಎಕ್ಸಾಮ್ ಮ್ಯಾಲೆ ಹಾಕ್ತಾನೆ ಅಂತಂತ ಅಂದ್ರ್.
ಹ್ಮ್
ನ ಹೇಳ ತನಿ ಆಗಲ್ಲಾಂದ್ರೆ ಅಪ್ಪ ಫೋನ್ ಹಚ್ ಕೊಡ್ತನಿ.
ಹ್ಮ್
ಮಾತಾಟ ಸರ್ ವಾಪಸ್ ಮಾಡ ಅಂತೀನಿ ಮಾತಾಡ್ತಾರ್. ಅರ್ಧ ಕಟ್ಟದ್ರ ಅವ್ರ ಈಗ ಅರ್ಧ ಕಟ್ಟಕ ಇ ಎಂಬಲ್ಲಿ.
ಅರ್ಧ ಅಂದ್ರೆ ಎಷ್ಟು ಆತ್ತದ ನಲವತ್ತು ಸಾವಿರ ಆತದನ
ಮೂವತ್ತೈದು
ಸರಿ ಕಟ್ಟಿಡ್ಬೇಕು ಗತ್.
ಎಲ್ಲಿ ಒಬ್ಬ ರೊಕ್ಕೊಹೋಟಲ್ಲ‌.
ಹ್ಮ್ ಬ್ಯಾಡ ಅಂತಾ ಅದಕ್ಕೆೇಂತ ನೀನ್
ಹಾ
ಈಗ ಓತಾನೆಲ್ಲ ದಿನ ಒಂಟನ್ ಮಾತ್ರ ರೊಕ್ಕೊಬೇಕಲ್ಲ ಅಂದ್ರೆ ಏನ್ ಹೇಳೆ
ಬೈ ನಾಮ್ಮ್ ಅಪ್ಪಂದ ಮ್ಯಾಲ್ ಅಲ್ಲಿ ತಿಂಗಳ ಎಂಟ ಸವರ ಆರ್ಡರ್ ಕಂತ ಅದ ಬಂದದ್ರ ಎಲ್ಲಿದ ಕೊಡಬೇಕ
ಹಾ ನೋಪ್ಪ ಅಪ್ಪ ಎಲ್ಲಾ ಹೇಳಳ್ತನ್ಕಂತ ಏ ಮುುತ್ತ ಪಡ್ತೊಂಡ ಹಂಗನಲ್ಲಾ ಬಟ್ ಸುಮ್ಮ್ನೆ ನಾ ಯಾಕೆಳ್ಬೇಕಂತ
ಹ್ಮ್
ಯಾವಾಗ್ ಕೊಡ್ತ ಬಿಡ ಖರ್ಚಗ ಇತ್ತ ಎಲ್ಲಾರದಾಗ
ನಾಯಿ ಹಾಕೇಳಾರಪ್ಪಾ ಅಂತ.
ಕೊಡ್ತಾರೆ ಕೊಡ ಅವ್ರ್
ಎ ಇಲ್ಲಿ ಇದ್ರ ಕೊಡಂಗ ನಿಲ್ಲ ಬಟ್ ಸುಮ್ನೆ ನಾನ ಯಾಕ ಕೇಳ ಅಂತ ಕೇಳಲ್ಲ ಅಂತಾ ಮೊತ್ತ ಹಚ್ಚತೆನ ಅಲ್ಲ ಒಟ್ಟ ಏನ್ರ ಮಾಡಿ ಇದ ಮಾಡಬೇಕು ಅಕಡೆ ಈಕಡೆ ಕುದ್ದ್ಯಾಡಿ
ಹ್ಮ್ ಕಟ್ಲೆ ಬೇಕ ಅಂದ್ರ ಕಟ್ಲೆ ಬೇಕತಲ್ಲ ಎಲ್ಲ ರಸ್ ಇನ್ನೊಂದ್ ರ ಆಗಲಿ ಹೆಂಗರ ಆಗಲಿ
ಹ್ಮ್
ಇಸ್ಕೊಬೇಕ್ ಎಲ್ಲರ ಡಬ್ಬಲ್ ಡಿಕೋರಿ ಯಾರದ್ ಒಂದ ವರ್ಷಾ ಆದಮೇಲೆ ಕಟ್ಟಬೇಕ ಅಂತಾ ಅಂದಿನಿ
ಅಲ್ಲಿ ಬ್ಯಾಂಗ್ಳೂರ್ ಸತಿ ಎಂತೀ ಬ್ಯಾಂಗ್ರ
ಬ್ಯಾಂಕ್ಲೋ ಡಾನ್ಸ್
ನಂದೋ ಬೈ
ನಿಂದ್ ಆಗಲ್ಲ ಅಂತೆಲ್ಲ ತೆಕೋಬೇಕಲ್ಲ ಅದೇನ
ಇ ತೆಕ್ಕಂಡ ಕಡವ ಕಟ್ಟನ ಅಂತೀನಿ ಇವ್ರದಿಗೆ ಕಟ್ಟತಾರ ಇವ್ರ ಅಂತಾರ ನೀ್ ಬ್ಯಾಂಗ್ಳೂರ್ ಮಾಡ್ಸ.
ಹ್ಮ್
ಯಾಕಅಂದ್ರ್ ಬಂತಂದ್ರ ಕಟ್ಟಿದ ರೊಕ್ಕಾ ನಿಂಗೆ ಹೊಳ್ಳಿ ಕೊಡತೀನಿ ಅಂತರ್ ಅಂದ ಬ ಡೌಟ್ ಇಲ್ಲಿ ಬರಸಿಲ್ಲ ನಮ್ ಕಾಲೇಜ್ ಮೇಲೆ
ಇಲ್ಲ ಕೊಡ್ತಾರ.
ಆಕ್ತಾರ ರಿಟರ್ನ್ ಅಕೌಂಟಗೆ ಹಕ್ತಾರ..
ಏನೇನಪ್ಪಾ..
ಈಗ ಅವ್ರ ಅಕೌಂಟ್ ಬಿದ ಮ್ಯಾಗ ಕೊಡ್ತಾರ ಇಲ್ಲಾಂದ್ರೆ ನೀ ಫೀಸ್ ಕಟ್ಟಿದ ಅಂತಂದಿ ಅಂದ್ರ ಹ ನೀ ಎಷ್ಟು ಫೀಸ್ ಕಟ್ಟಿರ್ತ ಅ ಅಮೌಂಟ್ ನಿನ್ ಅಕೌಂಟಿಗೆ ಬಿದ್ದೆ ಉಳಗಿದ್ದು ಅವ್ರಿಗೆ ಬಳ್ತಾವ.
ಏ ನಿಮ್ಮೆ ಅವ್ನ ಕೂಡ ಮಾತಾಡ್ಲ
ಹಾ
ಅವ ಸಿಗಲ್ಲ ಮತ್ತ ಅದಕ್ಕೆ ಹ್ಮ್
ಹಲೋ
ಅದೇನ್ ನೋಡ್ಬ ಕಟ್ಟ ಕೊಡ್ತಂದರ ಕಟ್ತನಿ. ಹಟ್ಟ ಕಟ್ಟಿ ಮಾಡ
ಅ ಯಾವಾಗ ರೂ ಒಂದ್ ಕಟ್ಟೋದೇ ಅದಲ್ಲ
ಅಲ್ಲ ಲೋನ್ ಬರ್ತಾದೆ ಬ್ಯಾಂಕ್ ಲೋನ್ ಸುಮ್ಮನೆ ಯಾಕ ಕಟ್ಲಿ ಅಂತ
ಹ್ಮ್ ಹ್ಮ್
ಹ್ಮ್ ಇವಕ್ ಎಂಗರ ಆಗ್ಲಿ
ಲ್ಲ ಅ ನಕ್ಕಾನ ಇನ್ನು ಇವತ್ ಇವತ್ತ ಅದನ್ನದ ಸಹ ಮಾಡ್ಸದು
ಇವತ್ ಲಾಸ್ಟ್ ಮಾಡಸಿ ಕೊ ಕೊಡ್ಬಕ್ ಅವ್ರ್ಗೆ
ಮತ್ತ ಇವತ್ತ ಆ ಕೇಳ ಮತ್ತ ಸರಿ ಕೇಳಗೆ ಎಷ್ಟು ಹೋಗಿ ಯಾವ ರಿಕ್ವೆಸ್ಟ್ ಮಾಡ್ಬೇಕು ಹೊರಗೆ ಬಂದು ಕೊಡ್ತಿ ಪಲ್ತ
ಹ್ಮ
ಕೇಳಿ ಏನ್ ಡಿಸೈಡ್ ಮಾಡಿ ಹೇಳಿದಿ ಅಂದ್ರ ಒಂದ್ ಎರಡ್ ದಿನ ಮುಂದಕ್ಕೆ ಆದ್ರೂ ಸಹಿ ಮಾಡಿದ್ ಅಂದ್ರೆ ಆಯ್ತು ಮತ್ತ ಇನ್ನೊಂದ್ಸತಿ ಸಹಿ ಮಾಡಕ್ ಹೋಗ ವೊತ್ತಿಗೆ
ಸ ಆಯ್ತಿಲ್ಲ ಲಾಸ್ಟಿ ಪೂರ ಮತ್ತ ಮಾರ್ಚ್ ಸೀಸನ್ ನಡ್ಬೇಕಕ್ ಮತ್ತ ಮಾರ್ಚ್ ಸೀಸನ್ಂದ್ರೆ
ಮತ್ತ ಒಂದಿನ ಎಸ್ಕೇಪ್ ಮಾಡಿಸ್ಕೊಂಡೆ ಸಹಿ ಮಾಡ್ಸ್ಕೊಂಡ್ರೆ ಅಯ್ತು ಇನ್ನ ಒಂದ್ ತಿಂಗಳು ತನ ಕಟ್ಕೊಬೋದು
ಏನ ತಿಂಗಗಳ ನೆತಾನ
ಹಂಗ ಆಗಲ್ಲ ಮತ್ತೆ ಯಾವಾಗರು ಬೇರೆ ಯಾವ್ ಅರ್ಜೆಂಟ್ ಕೆಲ್ಸ ಬಂದ್ರರುನ ಅವ್ರು ಮಾಡಂಗ ಇರ್ಬಕ್ ಮತ್ತ ಸಹಿಯ
ಹ
ನೀವ ಹಂಗ ಮಾಡಿಗೆಷ್ಟ ಇನ್ನೊಂದ್ಸರ್ತಿ ಅರ್ಜೆಂಟ್ ಬಂದಾಗ ಇಲ್ಲ ಆಗಲ್ಲ ಅಂತೆ ಕುಂತ್ ಅಂದ್ರೆ ಹೆಂಗ ಮಾಡ್ತರಿ ಅವ್ರಿಗ್ ಹೇಳಿದ ಟೈಮ್ ಕಿನ ಒಂದ ಎರಡು ದಿನ ಲೇಟ್ ಆಗ್ಲಕ ಒಂದ್ ಎರಡು ದಿನ ಲೇಟ್ ಆದ್ರರು ಕಟ್ಟಿ ಬಿಡ ಹೋಗಿ ಇಲ್ಲಾಂದ್ರೆ ಜಾಸ್ತಿ ಬಿಟ್ಟ ಟ್ರು ಇನ್ನೊಂದ್ಸತಿ ಸೈನ್ ಮಾಡಕ್ ಹೋದಾಗ್ ಮಾಡಲ್ಲ ಮತ್ತಿಂದ ಗಡಿ ಏನಾರ ಇದು ಬಂತಪ್ಪಾ ತಿಪ್ಪಲ್ಲ ಅಂದ್ರೆ
ಹ್ಮ್
ಹ್ಮ್ ಎಲ್ಲ ಈಗ ಹೇಳ ಟೈಮಗ ಒಂದ್ ಸ್ವಲ್ಪ ಹೆಚ್ಚಿಗೆ ಟೈಮ್ ಹೇಳ್ಬಬೇಕು
ಹ್ಮ್
ಹ್ಮ್
ಬ ಏ ನಮ್ ಬಾಲಿಜಾರ ಅಪ್ಪ ಎಲ್ಲಾ ಮ್ಯಾನೇಜ್ಮೆಂಟ್ ನಂಗ್ಯಾರ ಎಲ್ಲರ ಹಂಗ್ಯಾರ ನಮ್ಮಲ್ಲಿ ನಾ ಒಲ್ಲಲೆಕ್ಕಾ ಪಾ
ಹ್ಮ್ ಹ್ಮ್
ರೊಕ್ಕೊತಿನ್ನಕ್ ಏನಾರ ಮಾಡ್ತಾರ ನಮ್ಮಲ್ಲಿ
ಮೆ ಎಲ್ಲಾ ಕಡೊ ಹಂಗೆ ಇರ್ತ ಮತ್ ರೊಕ್ಕ ಇದ್ರೆ ಪಡ ಇಲ್ಲ್ದ
ಅ
ಕ್ಲಾಸ್ ಇಲ್ಲ ನನಿಗಂತೂ
ಟಕ್ಲಾಸ್ ಸ ನಡ್ಡದೇನಾ ಸ್ವಲ್ಪ ಲೇಟ್ ಆಗಿ ಬಂದ್ವಿಕಿ ಕರ್ಕಾಲ ಒಳಗ ಆಕಿ ಹೊರ ಕುಂತೀವಿ
ಹ ನೆಕ್ಸ್ಟ್ ಕ್ಲಾಸಗೆ ಹೋಗ್ಬೇಕೆನಾ
ನೆಕ್ಸ್ಟ್ ಕ್ಲಾಸಿಗೆ ಹೋಗ್ಬೇಕು ಇಂಟ್ರೆಸ್ಟ್ ಇಲ್ಲ ಕೂಡಕ
ಹ್ಮ್ ಹ ಹೋಗಿ ಬಿಡ್ತರನೆ
ಅಷ್ಟ ಸೇನ ಮಾಡಿದ್ರೆ ಎಲ್ಲಾರೂ ಆಯ್ತು ಹೋಗಬಡ್ತಂತಲ್ಲಲ್ಲಿ
ಹ್ಮ್ ಹ್ಮ್ ಬಾಳ ಚಲೋ ಕೆಲ್ಸ ಮಾಡಕ್ಂತ್ರಿ ಎಷ್ಟ್
ಹಾಗೆ ಇಲ್ಲ ಜಲ್ದಿನೆ ಬರ್ತ್ವಿ ಬಟ್ ಮಳೆ ಒಂದ ಇತ್ತಲ್ಲ ಮಳಿ ಬರ್ಲಲ್ಲ ಮುಂಜೆಲ್ಲಿ ಅದ ಸ್ಟಾರ್ಟ್ ಆಯತ ಈಗ ನಿಂತ ಮಾಳಿ ಆಗಲೆ ಒಂದು
ಹ್ಮ್ ಹ್ಮ್ ಕರ್ಕ ಯಾಕ ಕರ್ಕಲ್ಲ ಮಳಿ ಬಂದದ ಅಂದ್ರೆ ಕರ್ಕಲ್ಲ ಒಳಗ
ಏ ಕರ್ಕಳಲ್ಲ ಬಾಳ ಇದದಾಳ ಮೇಡಮ್
ಹ್ಮ್
ನವು ಸ ಸರ ಚ ಉಡಿ ಬಳ
ಸರ್ ಬರ್ ಕರ್ಕಂತರ ಇನ್ನೇನು ಬಾಪಾ ಅಂತ
ಹ ಬೇ ಹಕತ ಲಾಸ್ಟ್ ಇವ್ ಬೇ ಬೇಾ ಏ ಮಾಡಲ ಇವ್ ಸುಮ್ನೆ ತಗೋತಾಳ ಹ್ಮ್
ಅರುಣಾದು ಎಲ್ಲ
ಹ್ಮ್ ಹ್ಮ್
ಹ್ಮ್ ಹ್ಮ್ ಇವತ್ತು ಮತ್ತದ್ರದು ಸಹ ಮಾಡಿ ಏ ಎಕ್ಸಾಮ್್ದ ಇದ್ರದ್ದ ಯ್ದ್ ನ್ ಕ ಸಹಿ ಮಾಡಿಸಿ
ಹ್ಮ್ ಎಕ್ಸಾಮ್ದ್ ಅದು ಅದು ನಗರ ಯಾಕ ಜೋಡ ಇರುತ್ತ ಸದ್ಯಡ ಸ ನ ಅಕೌಂಟೆನ್ಸ್ ಏನು ಮತ್ತ ಅದು ಪ್ರಿನ್ಸಿಪಲ್ ಸಹಿ ಏನ್ ಮಡ್ಸ್ ಕೊಡ್ಬೇಕು
ಎಲ್ಲದು ಎಲ್ಲರ್ದ
ಅಂದ್ರೆ ಪ್ರಿನ್ಸಿಪಲ್ ಮೇನ್ ಪ್ರಿನ್ಸಿಪಲ್ ಅಂದು ನಮ್ದ ಎಚ್ ಒ ಡಿ ಸೈನ್ ಹಾ ಯ್ದಾಗ ಇರ್ತದ ಪೇಪರ್ ಮತ್ತ ಅಕೌಂಟೆನ್ಸ್ ಒಂದು ಮೇನ್ ಇವ ಆ ಮೂರ್ದ ಮೇ ಆಯತಿ ಮೂರ್ದ ಆಯ್ತಂದ್ರೆ ಕೊಡ ಇವ್ರರಿಗೆ ಮಡಮ್ಗ ಅಲ್ಲಿ
ಹ್ಮ್ ಹ್ಮ್
ಆಯ್ತು ತವ್ರ ಮಾಡ್ತಾರ ಆಮೇಲೆ ಇದು ಮದ್ಯದಲ್ಲಿ ಇದ ಬೇಕ್ರ ನಮ್ಗ ಆಲ್ ಟಿಕೆಟ್ ಆಾಲ್ಟ್ರಿಡ್ ಸೆಲೆಕ್ಟ್ಮಾಡ್ತಾರೆ ಅವರು ಹಾಲ್ಟಿಕೆಟ್ ಬೇಕಾದವರಿಗೆ
ತಾಳಿಬ್ಯಾನಿಯಪ್ಪಾ ಎಲ್ಲ
ಹ್ಮ್ ಲೇ ಬಹಳ ತಲಿ ಬ್ಯಾನಿ
ಹ್ಮ್ ಹ್ಮ್್ಮ ಅದಕ್ಕೆಪ್ಪಾ ಪೇಪರ್ ಬ್ಯಾಕೆಟ್ಗ ಬಾರ್ದು ಅನ್ನೊದು
ಅ
ಈ ಪೇಪರ್ ಬ್ಯಾಕೆಟ್ಲಕ ಆರಾಮ್ ನಾಕಕ್ ತಿಂಗಗಳುಗಳ ತನ ನಡೀತಿಲ್ ಫೀಸ್ ಕಟ್ಲಕ್ರ
ಏ್ ಆರಾಮ್ ಎಕ್ಸಾಮ್ ಸಂತ ಕಟ್ಟದೈತ್ತು ಮತ್ತೆ
ಮತ್ತ ಸುಮ್ರ ನ ಒಂದ್ ಪೇಪರ್ ಹೆಂಗಾರ ಮಾಡಿ ತಕೊಂಡತಿದ್ರೆ ಆರಾಮ್ ಇರುತ್ತೆ
ಇಲ್ಲ ಒಸವಲ್ ಪಡ ತಿನ್ಬೇಕ್ ನಾನ್ ಪರ್ ತಂದ್ರೆ ದ್ತನೆ ಪ ಏನಂತಾರಲ್ಲ ಪ ತಂದ್ರೆ ಬರ್ಕೊಂಡ್
ಹ್ಮ್ ಹೋಗೋ ಟೈಮ್ ಈ ಎಲ್ಲರ್ನ್ನು ಕರ್ಕೊಂಡು ಹೋಗ್ಬೇಡ ಅಬ್ಬೋ ಹೋಗ
ಒಬ್ಬ ಮಾಡ ಎಡ ಮಾಡ್ತಾನ ಸರ್ ಹಂಗ ಎಲ್್ರ ಅಂದ್ರೆ ಐ್ ಎಲ್ರು ಕಟ್ರ ಆಲ್ಮೋಸ್ಟ್ ಪೀಸ್ಗಳು ಎಲ್ಲಾರ
ಫೀಸ್ ಕಟ್ಟ್ಯಾರಂದ್ರ ಕರ್ಕೊಂಡ್ ಹೋಗ ಇಲ್ಲ ಫೀಸ್ ಕಟ್ಲಾರ ಎಲ್ಲಾರ ನಿನಗೆ ಮಾಡ್ಲಾತಿದ್ರ ಅಂದ್ರೆ ಒಬ್ಬ ಹೋಗ್
ಇಲ್ಲ ಉಷಮೆ ಬಿಟ್ರ ಆಲ್ ಮೋಸ್ಟ ಎಲ್ರನ್ನು.
ಹ ಕಟ್ಟ್ಯರಂದ ಹಓರಿ ಹೋಗಿ ಮಾತಾಡಿ ಇಲ್ಲಾಂದ್ರೆ ನಿಮ್ ದೋಸ್ತರನ್ನ ಕಟ್ಟಿಲ್ಲಾ ಹಿಂಗೆ ಮಾತಾಡ್ಬೇಕ ಯಾಕಂದ್ರ ಅಂದ್ರೆ ಒಬ್ಬ ಹೋಗ ಯಾಕಂದ್ರೆ ಕೆಲ್ಸ ಎಲ್ಲಾರ ಹೋದ್ರ ಹ್ಮ್. ಅವ್ರು ಕಟ್ಟಿದ್ರ ಅಂದ್ರೆ ಕರ್ಕೊಂಡ್ ಹೋಗಿ ಕಟ್ಟಿದ ಈಗಾ ಅದ ಇದ ಏನಾರ ಮಾತ ಮಾಡ್ಬೋದ ಅಲ್ಲಿ ಹ್ಮ್. ಮಾಡಂದ್ರೆ ಎಲ್ಲಿ ಮಾಡೋಕ್.
ಹಾ.
ಏನ ಅಪ್ಪ ಮದ್ಲೇನಿ ಒಂದ ತಿಂಗಳ ಮುಂಚೆ ಫೀಸ್ ಕಟ್ಬೇಕು ಎಕ್ಸಾಮ್ ಡೇಟ್ ಅಂತನಿ.
ಹ್ಮ್.
ಮಡ ಮಾಡ್ತವಿ ಸದ್ಯತ್ರ ಸದ್ಯ ಮಾಡ್ತನಿ .
ಹ್ಮ.
ನೀ ಕೇಳಲ್ಲ ಅ ಆಕ್ತಕ್ ಬಿಡಿದ್ ರೊಕ್ಕದ ಎಲ್ಲಾ ಆಗ್ತಾನ ಪೀಸ್ಕೊಂಡಕ್ ಮದ್ಲೆ ನ ಇದಕಿ ಮುಂಚೆ.
ಬನ್ನಿ ಲಾಸ್ ಟಮ್ ಒಂದ್ಸತಿ ಎ ಇಸ್ಕೊಂಡ್ ಕಟ್ಟಿದ್ರ ಏನಲ್ಲ ಹದಿನರಡ್ ಸಾವಿರ ಇಪ್ಪತ್ತ್ ಸಾವರ ಯಾರದ ಅದ್.
ಎಲ್ಲಿ.
ನಿಮ್ದ ಲಾಸ್ಟ್ ಲಾಸ್ಟ್ ಇಯರ್ ಫೀಸ್ ಕಟ್ಟಿದೇನಾ.
ಏ ಲಾಸ್ಟ್ ಇಯರ್ ಎಲ್ಲ ಲಾಸ್ಟ್ ಇಯರ್ ಆಯ್ತು ಸರಿಯ ಕೊಟ್ಟಿದ್ದು ನಾವು ಬಂದಿಲ್ಲ ಅಡ್ಮಷನ್ ಮಾಡಕ್.
ಹಾ.
ಫಸ್ಟ್ ಇಯರ್ ಅದು ಡೈರೆಕ್ಟ್ ಬ್ಯಾಂಕ್ ಕಟ್ಟೆವ ಬ್ಯಾಂಕ್ ಅಲ್ಲಿ. ಕಟ್ಟಿವಿ.
ಹ್ಮ್ ಹ್ಮ್.
ಫಸ್ಟ್ ಇಯರ್ದೆಲ್ಲ.
ಅಲ್ಲ ಅವವಾಗ ಒಂದ್ ಸಾವಿರ ರೂಪಾಯಿ ಕಟ್ಬೇಕಕ್ ಅಂತ ಅಂದ ಲಾಸ್ಟ್ ಟೈಮ್ ಬಂದಾಗ ಲೈಸೆನ್ಸ್ ಮಾಡ ಇದು ಹೋಗ ಟೈಮಿಗೆ ಅಂದಲ್ಲಾ ಎಕ್ಸಾಮ್ ಮುಗಸ್ಕೊಂದ ಬಂದು ಹೊಂಟಿದ್ದೆಲ್ಲ.
ಹದಿನೆಂಟ ಸಾವಿರ ರೂಪಾಯಿ.
ಹಾ ಹದನೆಂಟ ಸಾವಿರ ಎಷ್ಟ ಕಟ್ಬಕ್ ಈಗ ಕಾಲೇಜ್ ಫೀಸ್ ಅಂತ ಅಂದಲ್ಲ ನನ
ಹ್ಮ್ ನಮ್ಮ್ ತಂಗಿದ್ರಿ ತಂಗಿದ.
ನಿಮ್ ತಂಗಿದನ.
ಹ್ಮ್.
ಹ್ಮ್ ಹ್ಮ್.
ಹ್ಮ್.
ನಾನ ನಿಂದೆ ತಿಳ್ಕೊಂಡಿದ್ದಿದೆ.
ಇಲ್ಲ ಇಲ್ಲ ನಮ್ ತಂಗಿದ ಫಸ್ಟ್ ಇಯರ್ ಎಲ್ಲ ಸೆಕೆಂಡ್ ಇಯರ್
ಹ್ಮ್. ಆಯ್ತ ನಿಮ್ ತಂಗಿದ ಇದೊಂದ್ರ್ತಿ ಕಟ್ಟಿದ್ರ ಆಯ್ತ ಮುಗಿತಲ್ಲ.
ಹ್ಮ್ ಇರ್ಬೆಕ್ ಇದೊಂದ ಸರಿ.
ಇದ ಫೀ ಹಾಸ್ಟೆಲ್ ಫೀಸ್ ಅದ ತಿಂಗಳ ತಿಂಗಳ.
ಕೇಳ್ತಲ್ಲ ಹಾಸ್ಟಲ್ ಫೀಸ್ ಹಾಸ್ಟಲ್ ಆರ್ರು ತಿಂಗಳ ಮರ ಆರ್ ತಿಂಗಳಿಗೆ.
ಆರು ತಿಂಗಳಿಗೆ ಎಟ ಅದ.
ಇದು ಮೆಸ್ ಮೆಸ ತಿ ತಿಂಗಳದ ಅದ ರೂಮಿಂದ
ಹ್ಮ್ ಹ್ಮ್
ಮೇಸ್ಂದ ತಿಂಗಳ ಮೂರ್ ಸಾವಿರ ಬರ್ತದ ಮೊದಲ ಎರಡುವರೆ ಬರ್ತ ಎಡವರಿ ಊಟಾ
ಹ್ಮ್ ಅಲೋ ಆ ಬರೋದ ಎಷ್ಟ ಅನ್ನಡ